ಹೇಳಿ
ಅದು ನಂಗೆ ಸ್ವಲ್ಪ ಮೊಬೈಲ್ ತೊಗೋಬೇಕಿತ್ತು
ನೀವು ಮೊಬೈಲ್ ರೀಸೆಂಟ ತಗೊತಿದ್ದೀರಾ
ತಗೋಬೇಕು
ಹಾ ತಗೋಬೇಕ ಓಕೆ
ತೊಗೋಬೇಕು ಫಸ್ಟ್ ಸ್ಟಿಗೆ ನನ್ನ ಸ್ಯಾಮ್ಸಂಗ್ ಇತ್ತು ಆಕ್ಚುಲ್ ಆಗಿ ಸಾಮಸಾಂಗ್ ಯಾವತ್ತೂ ಬಿಲ್ಡ್ ಇರೋ ಬ್ರ್ಯಾಂಡು ಯಾವಾಗ ಸ್ಯಾಮ್ಸಂಗ್ಗೆ ತುಂಬಾ ಬೆಲೆ ಇರುತ್ತೆ ಓಕೆನಾ ಬಟ್ ಅದೇನಾಗ್ತಿದೆ ಅಂದರೆ ಸ್ಯಾಮ್ಸಂಗ್ ಇವಾಗ ತುಂಬ ಆಲ್ಟರ್ನೇಟಿವ್ ಬಂದಿದೆಯಲ್ಲ ಸೊ ಆಲ್ಟರ್ನೇಟಿವ್ ಕಿಂತ ಆಲ್ಟರ್ನೇಟಿವ್ ಹುಡುಕ್ತಾರೆ ಅಂತ ಸ್ವಲ್ಪ ಕಡಿಮೆ ಬಜೆಟ್ ಮಿಡಲ್ ಕ್ಲಾಸ್ ಇವ ನಾವೆಲ್ಲ ಸೊ ಕಡಿಮೆ ಬಜೆಟ್ ತಗೊಂಡಾಗ ಅದ್ರೊಳ ಫೀಚರ್ಸ್ ಎಲ್ಲ ಕಡಿಮೆ ಮಾಡ್ತಾರೆ ಅಥವಾ ಪೊಟ್ಟಿ ತೊಗೊಳ್ಳ್ದೇ ಇರೋ ಥರ ಮಾಡ್ತಾರೇನೋ ಅಂತ
ಹ ಹಗೆ ಏನಿಲ್ಲ ಬಟ್ ನೀವು ಎಷ್ಟು ವರ್ಷ ಆಯ್ತು ತಗೊಂಡು ಇದೆಲ್ಲ
ಏ ಒಂದ್ ನೈನ್ ಟೆನ್ ಆಯ್ತು
ಮತ್ತೆ ಅದ್ ಹೆಂಗ ಇರುತ್ತೆ ಹೇಳಿ ಆ ನೀವೀಗ ನೀವ್ನ ಅದ್ ಫೀಚರ್ಸ್ ಎಷ್ಟು ಡೆವಲಪ್ ಆಗಿರುತ್ತೆ ಹೇಳಿ
ಹೌದು ಬಟ್ ಅ ನಮ್ಮ ಮಲ್ಲಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಯೂಸ್ ಮಾಡಿದವರೆಲ್ಲ ಇದ್ದಾರೆ ಮೋಟೋರಲ್ಲ
ಹಾ ಹಾ
ಹಾ ಸೊ ಅದ್ರಕಿಂತ ಬ್ರಾಂಡೆಡ್ ಅಲ್ವಾ ಸ್ಯಾಮ್ಸಂಗ್
ಅದು ಕರೆಕ್ಟ್ ಬಟ್ ಇನ್ನೊಂದ ಏನಂದ್ರೆ ಫೈವ್ ಇಯರ್ಸ್ ಲಾಸ್ಟ್ ಒಂದ್ ಮೊಬೈಲ್ ಫೈವ್ ಇಯರ್ಸ್ ಇಲ್ಲ ಸಿಕ್ ಸಿಕ್ಸ್ ಇಯರ್ಸ್ ಮಿನಿಮ್ ಬಂದಿೋ
ಹ್ಮ
ಆಮೇಲೆ ಫೀಚರ್ಸ್ ಕಡಿಮೆ ಆಗುತ್ತೆ ಸ್ಲೋ ಕಡಿಮೆ ಆಗುತ್ತೆ ಎಲ್ಲಾ ಜಾಸ್ತಿ ಆ ಇದು ಕಡಿಮೆ ಆಗ್ಬಿಡುತ್ತೆ ಇವಾಗ ನೀವು ಒಂದ್ ಮೊಬೈಲ್ ಇವಾಗ ಒಂದು ನಾವ ಈಗ ಫೋನ್ ಮಾಡ್ತೀವಿ ನಮ್ದು ಒಂದು ಫೋನ್ ಅಲ್ಲಿ ಜಾಸ್ತಿ ಫೋಟೋಸ್ ಇದ್ರ ಸಮೇತ ವರ್ಕ್ ಆಗೆ ಕಲ ಫೋನು
ಹ್ಮ
ಅಷ್ಟು ಹ್ಯಾಂಗ್ ಆಗುತ್ತೆ ಮೊಬೈಲ್ ನನ್ ತುಂಬಾ ಹ್ಯಾಂಗ್ ಆಗುತ್ತೆ ಯಾಕಂದ್ರೆ ನನ್ ರೆಡಿ ರೆಡ್ಮಿ ಮೊಬೈಲ್
ಓ ಹೌದು ರೆಡ್ಮಿ ಹೌದು
ಬೇಗ ಹ್ಯಾಂಗ್ ಆಗುತ್ತೆ ನಂದು ಯಾಕೆ ಅಂದ್ರೆ ಅದು ತುಂಬಾ ಸ್ಟೋರೇಜ್ ಕಂಟ್ರ ಅದು ಸ್ಟೋರೇಜ್ ಕಂಟ್ರೋಲ್ ಮಾಡೋಲ್ಲ ಅದು ಬೇಗ ಎಕ್ಸಸ್ ಆಗಿ ಹ್ಯಾಂಗ್ ಆಗುತ್ತೆ ಮೊಬೈಲ್ ಹೆಂಗ ಆಗುತ್ತಲ್ಲ ಅದ ನಮ್ ನಾವೇನ್ ಮಾಡ ಇದ್ವಿ ಬಜೆಟ್ ಕಡಿಮೆ ಐಲ್ಲ ಸುಮ್ಮ್ ತಗ್ಂಬಡ ಅಂತ ತಗೊಂಬವಿ ಒಂದು ೈವ್ ಇಯರ್ಸ್ ಇಟ್ಕೋಣ ನೆಕ್ಸ್ಟ್ ಬೇಕಾರೆ ಜಾಬ್ ಅದ್ಮೇಲೆ ಬೇಕಾದ ತಗೋಣ ಅ ನಾನು ಸು್ನೆ ಅದೇ ತಗೊಂಡ್ಂಬಿಟ್ಟೆ ಹ ಅದಕ್ಕೆ ಬೆಸ್ಟ್ ನೀವು ಚೆನ್ನಾಗಿರೋದು ಇವ ತಗೋಬೇಕು ಅಂತಂದ್ರೆ ಒಂದ್ ಟೈ್ ಇನ್ವೆಸ್ಟ್ ಮಾಡ್ತೆ ಚೆನ್ನಾಗಿರೋದೇ ತಗೊ್ಂಬಿಡಿ ನಾನೊಂದಸವಲ್ ಪ್ರ ಇವಾಗ ಟ್ರೆಂಡಿ ಹಂಗಿರೋದು ಸ್ಯಾಮ್ಸಂಗಗೆ ಯಾಕೆಂದ್ರರೆ ತುಂಬ ಒಳ್ಳೆ ಕಂ ಮಾಡಲ್ ಅದು
ಹ್ಮ್ ಅದೇ ಗ್ಯಾಲಕ್ಸಿ ಸ್ಯಾಮ್ಸಂಗ್ ಅದೇ ಎ ಸೆವೆಂಟೀನ್ ಎ ಫಿಫ್ಟೀನ್ ಬರುತ್ತಲ್ಲಾ ಅದು ಇಲ್ಲ ಅಂದ್ರೆ ವಿವೋ
ಹಾ ವಿವೋನು ಚೆನ್ನಾಗಿದೆ ಇದು ಇವಾಗ ಮೋಟೋನು ಬಾಳ ಚೆನ್ನಾಗಾಗಿ ಬರ್ತಿದೆ ಅಂತೆ
ಹ ಹೌದು ನಾನು ಮೋಟೋ ಅವರು ಮತ್ತಿಂಗ್ ತಗೋಳೋಣ ಅಂತಿದ್ದೀನಿ
ನ ತಿಂಗ್ ಬೇಡ ಅನ್ಸುತ್ತ ನನೊಸ ಪ್ರಕಾರ ಹ ಅಷ್ಟು ಚೆನ್ನಾಗಿ ಬರಲ್ಲ ನ ತಿಂಗು ತಗೊಂಡ್ರೆ ಮೋಟೋನೇ ತೊಗೊಳ್ಳಿ ಇಲ್ಲಾಂದ್ರರೆ ಸ್ಯಾಮ್ಸಂಗ ಇಲ್ಲ ವಿವೊ
ಹ ಹ
ಹ್ಮ್ ಇಲ್ಲಾಂದ್ರೆ ಐಫೋನ್ ತಗೋಬಿಡಿ ಸುಮ್ಮ್ನೆ
ಗೇಟ್ಿಲ್ಲ ನೋಡಿ
ಹ ಹ ಇಲ್ಲ ಇವಾಗ ಕಡಿಮೆನುೂ ಇದೆ ಬಟ್ ಇನ್ನೊಂದ ಏನಂದ್ರೆ ಐಫೋನ್ ತಗೊಂಡ್ರ ಜಾಸ್ತಿ ಇರೋದ ತಗೋಬೇಕು ಬಡ್ಜೆಟ್ ಇವತ್ತು ಇವ ೆಂಡ ತಗೋಬೇಕು
ಏನಂದರೆ ಐಫೋನ್ ಯಾರಿಗೂ ಪ್ರಿಫರ್ ಮಾಡಕ ಇಷ್ಟಪಡಲ್ಲ ಬಿಕೋಸ್ು ಅದರೊಳಗೆ ಎಲ್ಲ ಫೀಚರ್ಸು ಕಮ್ಮಿ ಲೈಕು ನಮ್ಮ ಸ್ಯಾಮ್ಸಂಗ್ ಫೋನಲ್ಲಿ ಮೂವೀಸ್ ಡೌನ್ಲೋಡ್ ಮಾಡ್ಬೋದು ನೋಡ್ಬೋದು ಚಾರ್ ಜಿ ಪಿ ಟಿ ಜಮೀನಿ ಎ
ಹ ಅದಲ್ಲಿ ಕಾಪಿ ಇನ್ನೊಂದ್ರ ಅಂದ್ರೆ ಆ ಐಫೋನ ಅಲ್ಲಿ ಕಾಪಿ ತಪ್ಪಿನೇ ಆಗಲ್ಲ ಏನು ಆಕ್ಚುಲಿ ನಮ್ ಫ್ರೆಂಡ್ ಎಷ್ಟಕ್ಕಂ ಜನಾ ಹ ಏನು ನ್ ಫ್ರೆಂಡ್ ಎಷ್ಟಕ್ಕಂದ್ ಜನ ಯೂಸ್ ಮಾಡ್ತಾರೆ ಕಾಪಿ ಪೇಸ್ಟ್ ಆಗಲ್ಲ ಅದ್ರಲ್ಲಿ ಮತ್ತೆ ಚಾರ್ ಹ್ಮ್ ಬ್ಯಾಟ್ರಿ ಸಮೇತ ಕಡಿಮೆ ಆಗುತ್ತೆ ಅದು
ಹೌದು ಬೇಗ ಚಾರ್ಜ್ ಇದಾಗಲ್ಲ ನಾವು ಟೂ ಅವರ್ ನೋಡಬಹದಾಗಿರೋದನ ಅವರು ಒಂದು ಮುಕ್ಕಾಲು ಗಂಟೆ ನೋಡಿದ್ರೆ ಜಾಸ್ತಿಯಾಗಿರುತ್ತೆ
ಹಾ ಹೌದು ನನಗೂ ಅದ ಪ್ರಿಫರ್ ಮಾಡಕ್ ಇಷ್ಟ ಇಲ್ಲ
ಹಾಂ ಸುಮ್ಮನೆ ಟ್ರೆಂಡು ಲೈಕ್ ಫುಲ್ ಬ್ರ್ಯಾಂಡೆಡ್ ಅನ್ನೋದಕ್ಕೆೈ ಫೋನ್ ನೋಡಿ ಫೋಟೋಸ್ ವೀಡಿಯೋಸ್ ಕಷ್ಟು ಕ್ಲಾರಿಟಿ ಪೋರ್ಟ್ರೇಟ್ ಆ್ಯಕ್ಚುಲಾಗಿ ನನಗೆ ಐಫೋನ್ಗಿಂತ ಸ್ಯಾಮ್ಸಂಗ್ ಫೋನ್
ನನಗೂ ಅಷ್ಟೆ ಸಾಮ್ ಹ್ಮ ಸಾಮ್ಸಾಯಂಗ್ ಅಲ್ಲಿ ಇವಾಗಂತೂ ತುಂಬಾ ಟ್ರೆಂಡಂಗ್ ಬಂದ ಫೀಚರ್ಸ್ಂದ್ರ ತುಂಬಾ ಅಪ್ಡೇಟ್ಸ್ ಆಗಿದ್ದಾರೆ ನಕ್ಸ್ ಟೈಮ ಏನ್ರೆ ತಗೋಬೇಕ ಅಂತಂದ್ರೆ ಸ್ಯ್ಸಂಗ ತಗೋದ
ಹ ನಾನು ಅದು ಇಲ್ಲ ಮೊ
ಹ್ಮ್ ಹ್ಮ್ ಮೋಟೋ ಚೆನ್ನಾಗಿದೆ ಇವಾಗ ಇವಾಗಂತೂ ಟ್ರೆಂಡ್ ಆಗ್ಬಿಟ್ಟಿದೆ ಮೋಟೋ ಎಲ್ಲರೂ ಮೋಟ ಮೊಟ್ಟೋ ಮೊಟೋ ಮೊಟೋ ಯಾಕಂದ್ರೆ ಬಜೆಟ್ಟು ಕಡಿಮೆ ಇದೆ ಅದು ಟ್ವೆಂಟಿ ಒಳಗೆ ಇದೆ ಟ್ವೆಂಟಿ ಫೈ ಟ್ವೆಂಟಿ ಫೈವ ರೇಂಜಲ್ಲೆ ಇದೆ ಮೋಟೋ
ಹ್ಮ್ ಅದೇ ತಗೊಂಡ್ರೆ ಅದೇ ತಗೋಬೇಕು
ಹ್ಮ್ ಹ್ಮ್ ಹ್ಮ್ ನಿಮ್ಮ ಮನೇಲಿ ಜಾಸ್ತಿ ಯಾವ್ದ್ ಯೂಸ್ ಮಾಡ್ತಿದ್ದಾರೆ
ಹ್ಮ್ ಸ್ಯಾಮ್ಸಂಗ್ ಇದೆ ಒಬ್ರ ಹತ್ರ ಒಬ್ರ ಹತ್ರ ವಿವೊ ಇಬರತ್ರ ತ್ರ ವಿವೋ
ಹಾ ಹಾ ಹಾ
ಒಬ್ರತ್ರ ಅವ್ರುದು ಟ್ಯಾಬ್
ಓಕೆ ಹಾ ಹಾ
ಈ ತರ ಇದೆ
ಟ್ಯಾಬ್ ಅಂದ್ರೆ ಟ್ಯಾಬೆ ಯೂಸ್ ಮಾಡ್ತಾರ ಮೊಬೈಲ್ ಯೂಸ್ ಮಾಡಲ್ವಾ ಕಾಲ್ ಮಾಡೋದ್ರಲ್ಲಿ ಹೆಂಗೆ ಮಾಡ್ತಾರೆ
ಕಾಲ್‌ ಮಾಡ್ತಾರೆ
ಹ್ಮ ಅಪ್ಪ ನಮಿಗೆ ಈ ಮೊಬೈಲ್ ಇಡ್ಕೋಳಕೆ ಎಷ್ಟ್ ಕಷ್ಟ ಆಗುತ್ತೆ ಒಂದ್ ಕ ಒಂದ್ ಕ ಒಂದ್ ಸತಿ
ಆ ಹೌದು ಬಟ್ ಟ್ಯಾಬ್ನು ಒಂದಾನ್ ಒಂದು ಕಾಲದಲ್ಲಿ ಟ್ರೆಂಡ್ ಅಲ್ವಾ
ಹಾ ಹಾ ಹಾ
ಸೊ ಅವರು ನಾವೆಲ್ಲರೂ ಫೋನ್ ರೀಲ್ಸ್ ಅಥವಾ ಕಾಲ್ ಮಾಡೋದು ಸಣ್ಣ ಅನ್ನೋದರಲ್ಲಿರಲಿ ಅಂದರೆ ಅವರು ಮೂವಿ ನೋಡೋದಕ್ಕಂತಾನೇ ಅದನ್ನು ತಗೊಂಡಿರೋದು.
ವಾಹ ಚೆನ್ನಾಗಿ ಬಟ್ ಅದಕ್ಕೆ ಅದಲ್ಲಿ ಇನ್ನೊಂದೇಏಂದ್ರ ನಾವು ಈ ತರ ಈ ಲಪ್ಟಟಪ್ ಯೂಸ್ ಮಾಡ್ತಿಲ್ಲ ಅದೂ ಸೇತ ಇರುತ್ತೆ ಟಾಪ್ ಹ್ಮ
ಟ್ಯಾಬ ಎಲ್ಲ ಸೇಮ್
ಹ್ಮ್ ನಮ್ಮಗೆಲ್ಲ ಜಾಸ್ತಿ ಯೂಸ್ ಮಾಡದ ರೆಡ್ಮಿ ಎಲ್ಲಾ ಫಸ್ಟನು ಈ ಎರಡು ಮೊಬೈಲ್ ಅಷ್ಟೇ ಇರೋದು ಎರಡು ಮೊಬೈಲ್ ಸಮೇತ ರೆಡ್ಮಿನ ಯೂಸ್
ಹಹ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದು ರೆಡ್ಮಿ ಇತ್ತು ಅದನ್ನು ನಾವ ನಾವೇ ಬೀಳ್ಸಿ ಬಿಳ್ಸಿ ಹಾಳ್ ಮಾಡಿದ್ದೇವಿ
ನಮ್ದು ಅಷ್ಟೇ ನಾವೇ ಹಾಳ್ ಮಾಡಿ ಬಟ್ ಚೆನ್ನಾಗ್ ಬಂತು ನಮ್ದು ಇವಾಗ ಇದೆ ನಮ್ಮ್ ಮನೆಗೆೆ ಏಟ್ ನೈನ್ ಇಯರ್ಸ್ ಆಯತು ಹಂಗೆ ಯೂಸ್ ಇದೆ ಬಟ್ ಅದ ಏನಾಗಿದೆ ಸ್ವಲ್ಪ ಡಿಸ್ಪ್ ಎಲ್ಲ ಹೋಗಿದೆ ಈಗ ತಗೋಬೇಕು ನೀವು ಇಲ್ಲ ಮೊಬೈಲ್ ನ ತಗೊಂಡ್ರೆ ಸ್ಯಾಮ್ಸಂಗ್ ಇಲ್ಲಾಂದ್ರೆ ಮೋಟೋ ತಗೋಬೇಕು
ಹ್ಮ್
ಹ್ಞ ಹೌದಾ
ಹ್ಮ್
ಇನ್ಯಾವುದ ತೊಗೊಳಕ್ ಬರುತ್ತೆ
ಇನ್ನ ಯಾವ್ದದು ನನಗ್ ಅಷ್ಟಡ್ ಮೊಬೈಲ್ ಬಗ್ಗೆ ಅಷ್ಟೊಕೊಂಡ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಗೊತ್ತಿರೋದೆ ಸ್ಯಾಮಸಂಗ್ ಸ್ಯಾಮ್ಸಂಗ್ ಅಂದ್ರೆ ತುಂಬಾ ಇಷ್ಟ ನಗೆ ಅದು ಏಕೋ ಗೊತ್ತಿಲ್ಲ ಬಾಳ ಚೆನ್ನಾಗಿ ಯೂಸ್ ಆಗುತ್ತೆ ಅದೆ ಇಷ್ಟು ವರ್ಷ ಆದ್ರೂ ಕಪ ಇಡ್ಕಂಬನ್ನಿ ಬಾಳ ಚೆನ್ನಾಗಿ ನಾವು ಬಟ್ ನಾವು ಇವು ಹೆಂಗ್ ಇಟ್ಕೊಂತೀವ
ಕಡಿಮೆ ಆಗಲು
ನಾವ್ ಹೆಂಗ ಯೂಸ್ ಮಾಡ್ತೀವಿ ಅದ್ರ ಮಿಲಿ
ಹ್ಮ್ ಹೌದು ಹೌದು ಮತ್ತೆ ನನ್ ಫ್ರೆಂಡ್ಸ್ ಹತ್ರ ಐಫೋನ್ ಇದೆಯಲ್ಲಾ ಮೂವೀಸ್ ಬೇಕಾದ್ರೆ ನನ್ನ ಫೋನಲ್ಲಿ ಡೌನ್ಲೋಡ್ ಮಾಡಿಸ್ಕೊಂಡು ಶೇರ್ ಮಾಡಿಸ್ಕೊತಾರೆ
ಹಾ ಹೋದ್ರಲ್ಲಿ ಡೌನ್ಲೋಡ್ ಆಗಲ್ಲ
ಇರುತ್ತಲ್ಲಾ ಎ ಫಿಫ್ಟಿಂತ ಐಫೋನ್ ಫಿಫ್ಟೀನ್ ಸೆವೆಂಟೀನ್ ಅದ್ರೊಳಗೆ ಶೇರ್ ಮೆ ಎಡ ಇಲ್ಲ
ಹ್ಮ್ ಅವ್ರ ಏನಾಗಿದೆ ನೋಡಿ ಐಫೋನ್ ಅಲ್ಲಿ ಸುಮನೆ ಒಂದು ಮೊಬೈಲ್ ಏನಾದ್ೂ ಫೋಟೋಕ್ಷ್ಟ ಇಟ್ಬಿಟ್ಟಿದ್ದಾರೆಫ ಅನ್ಸುತ್ತೆ ಎಂತ ಜಾಸ್ತಿ ಫೀಚರ್ಸೇ ಅಪ್ಡೇಟ್ ಮಾಡಿಲ್ಲ
ಯಾವುದಕ್ಕೂ ಬರೋದಿಲ್ಲ ತುಂಬಾ ಕಾಂಪ್ಲಿಕೇಟ್ ಮಾಡಿದ್ದಾರೆ ಕಾಂಪ್ಲೆಕ್ಸು ಫೋನ್ ಯೂಸ್ ಮಾಡೋದೇ ಎಲ್ಲಾ ಪರ್ಪಸ್ಗೆ
ಹ ಎಲ್ಲ ಪರ್ಪಸ್ಿಗೆ ಬೇಕು ಮೇನ್ ಇಂಪಾರ್ಟೆಂಟ್ ನಮಗ್ ಕಾಲಜ ವರ್ಕ್ಸ್ಗ ಬೇಕು
ಹ ಅಷ್ಟ ದುಡ್ಡು ಕೊಟ್ಬಿಟ್ಟು ಇನ್ನೊಬ್ರ ಹತ್ರ ಹೋಗಿ ಮೂವೀಸ್ಗ ಆಗ್ಲಿ ಏನಾದಾರ್ರು ಪರ್ಪಕ್ಟ್ ಆಗ್ಲಿ ಹೋಗೇಳಿದ್ರೆ ಐಫೋನ್ ಇದ ಹಿಂಗ್ ಮಾಡ್ತಯಲ್ಲ
ಹಾ ಬಟ್ ಅವ್ರಗ ಏನ್ ಐಫ್ ಅಂತ ತಗೋದು ಒಂದು ಬ್ರ್ಯಾಂಡ್ ಅಷ್ಟೇ ನನ್ ಕೈಾಗ ಐಫೋನ್ ಇರ್ಬೇಕು ಇವಾಗ ಏನ ಆಾಗಬಿಟ್ಟಿದ್ದೆ ಅಂದ್ರೆ ಈ ಜೆನ್ಸಿ ಕಾಲದಲ್ಲಿ ಫುಲ್ ಎಲ್ಲರ ಹತ್ರನು ಕೈ ಈ ಜಂಜಿ ಕಾಲದಲ್ಲಿ ಫುಲ್ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲರ ಕೈಗೂ ಮೊಬೈಲ್ ಬಿಡು ಐಫೋನ್ ಎಲ್ಲರ ಹತ್ರ ಐತಿ ಅದೇ ್ರೆಂಡ್ ಅಂತ ಕಂಪರ್ ನ ಎಲ್ಲ ಯಾರಾದ್ರೂ
ಚಂದ್ ಚಂದ್ ಮಕ್ಳ ಹತ್ರ ಎಲ್ಲಾ ಇರುತ್ತ ಫೋನ್
ಹ್ಮ ಯಾರತ್ದ್ರ ನೋಡ್ರ ಎಲ್ಲರ ಕೈಗಿ ನೋಡ ಅವ್ರು ಆರೆಂಜ್ ಕಲರ್ ಇಟ್ಕೊಂಡ ನೋ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ತಗೊಂಡಿದ್ದಾರೆ ಹಂಗಂತೀವಿ ಇವಾಗ ಜಾಸ್ತಿ ಇರೋದೆೇ ಪೂರ್ ಪೀಪಲ್ ಚಿತ್ರ ಅನ್ಕೊಂಬಿಡಿ ಈ ಜಾಸ್ತಿ ಮಿಡಲ್ ಕ್ಲಾಸ್ ಅನ್ತೀವಲ್ಲ ಮಿಡಲ್ ಕ್ಲಾಸ್ ಹತ್ರ ಇರಲ್ಲ ಜಾಸ್ತಿ ಈ ಕಡೆ ರಿಚ್ ಇರ್ತ್ರ ರಿಚ್ ಇರ ಹತ್ರ ಇರುತ್ತೆತ್ತ ಇಲ್ಲ ಅಂದ್ರೆ ಮಿಡಲ್ ಪೂರ್ ಫುಲ್ ಪೂರ್ ಇರ್ತಲ್ಲ ಅವ್ರ ಹತ್ರ ಇರುತ್ತೆ
ಬಿಕಾಸ್ ಅವ್ರಿಗೆ ಇನ್ನೊಬ್ರು ನೋಡಿ ಇದು ಮಾಡೋದಿರುತ್ತಲ್ಲ
ನಾ ಎ ಶೋಕಿ ಮಾಡ್ಬೇಕು
ಸ್ಯಾಮ್ಸಂಗಗೆ ತೊಗೋಬೇಕು ತಗೊಂಡ್ರೆ ಬಟ್ ಎಷ್ಟು ಅರೌಂಡ್ ಹಾ ಎಷ್ಟಿರ್ಬೋದು
ಎಷ್ಟು ನಿಮಗೆ ಿ
ರ್ಟಿ ರ್ಟಿ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಲೈಕ್ ಫೀಚರ್ ಹೇಗ್ ಕೊಡುತ್ತ ಮ ಅದ್ರ ಮೇಲೆ ಅಮೌಂಟು
ಹ್ಮ್ ಹ್ಮ್ ಫೀಚರ್ ಚೆನ್ನಾಗಿತೆ ಬಟ್ ಮೋಟೋನ ನೋಡಿ ಹಂಗಂದ್ರೆ ಈ ಸ್ಯಾಮ್ಸಂಗ್ ಸಮೇತಟ್ ಟ್ಂಟಿ ಟ್ವೆಂಟಿನು ಇದ್ದಾವೆ
ಹ್ಮ್
ಅದ್ರ ಮೇಲೆ ಡಿಪೆಂಡ್ ನೀವು ಮೋಟೋ ತಗೊಂಡ್ರೆ ಟ್ವೆಂಟಿ ಫೈ ಟ್ವೆಂಟಿ ಒಳಗೆ ಬರುತ್ತೆ ಇವಾಗ ಇವಾಗ ನೀವು ಇವಾಗ ತಗ್ರೆಸ್ಟ್ ಮೋಟೋನ ತಗೊಂಡ್ರೆ ಇವಾಗ ್ರೆಂಡಿಂಗ್ ಇರೋ ತಗೋಳ್ರ ನೆಸ್ಟ್ ಎಕ್ಸ್ಟಿನಿ ಹಿಂದಿನ ವರ್ಷನೂ ಆ ಥರ ತೊಗೊಬೇಡಿ
ಹ್ಮ್
ಇವಾಗ ಟ್ರೆಂಡಿಂಗ್ ಇದೆಲ್ಲ ಮೋಟೋ ಮತ್ತೆ ನ್ೂ ಫೀಚರ್ ಅಪ್ಡೇಟ್ ಆಗ್ತಾನೆ ಇರುತ್ತೆ ವಿ ಇದು ಈ ಮತ್ ಮತ್ಲಿ ಮಂತ್ಿ
ಹೌದಾ ನನ್ನ ಸಿಸ್ಟರ್ ಒಬ್ರು ನತಿಿಂಗ್ ಸಜೆಸ್ಟ್ ಮಾಡ್ತಿದ್ರು ಸೊ
ನತ್ತಿಂಗ್ ನನಗ್ ಅದ್ರ ಬಗ್ಗೆ ಗೊತ್ತಿಲ್ಲ ನಾನನ್ ಫ್ರೆಂಡ್ ತಗೊಂಡಿದಳ ನತ್ತಿಂಗೋ ಬಟ್ ಚೆನ್ನಾಗಿದೆ ಮೊ ಇಲ್ಲ ಮೊಬೈಲ್ ಎಲ್ಲ ಬಟ್ ತುಂಬಾ ಹ್ಯಾಂಗ್ ಆಗ್ತಿದೆ ಅವಳು
ಹ್ಮ
ಹ್ಮ್ ತುಂಬಾ ಹ್ಯಾಂಗಗೆ ಇವಾಗ ಫೋಟೋಸ್ ಜಾಸ್ತಿ ಯೂಸ್ ಆಗಿ ತುಂಬಾ ಹೆ್ಯಾಂಗ್ ಆಗ್ತಿದೆ ಅಂತ ಅಂದಲಾ ಅದಕ್ಕೆ ಇವಾಗಿಲ್ಲ ನೆಕ್ಸ್ಟ್ ಬೇರೆದ್ ಮೊಬೈಲ್ ತಗೋಬೇಕು ಅಂತ ಅಂತಿದ್ಲು
ಂಡ ತಗೋಬೇಕು ಎಷ್ಟ್ ಫೋಟೋಸ್ ತಗೋದ್ರು ಎಷ್ಟಾದ್ರುನು
ಸ್ಯಾಮ್ಸಂಗಗೆ ಬೆಸ್ಟ್ು ಯಾಕಂದ್ರೆ ನೀವು ಎಷ್ಟ್ ಫೋಟೋಸ್ ತಗ್ರ ನೀವು ಎಷ್ಟ ಸ್ಟೋರೇಜ್ ಇಟ್ಟ್ೂನು ಅದು ಹ್ಯಾಂಗ್ ಆಗಲ್ಲ ಬೇಗ
ಹ್ಮ ಹೌದು
ಹ್ಮ್ ನನ್ ಫ್ರೆಂಡ್ ಇನ್ನೊಬ್ಳ ನನ್ ನಾನ್ ನಮ್ಮ ಬ್ರದರ್ ಫ್ರೆಂಡ್ ತಗೊಂಡಿದ್ದಾರೆ ಸ ಮ್ಯಾಮ್ಸಂಗ್ ತುಂಬಾ ಚೆನ್ನಾಗ್ ಬಂದಿದೆ ಅವರಿಗೆ
ಹ ಅದ ಯ ಅದು ಎ ಸೆವೆಂಟೀನ್ ಎ ಫಿಫ್ಟೀನ್ ಯಾವ್ದದು
ಎಸ್ ಸೆವೆಂಟೀನ್ ಇವಾಗ ನೆಕ್ಸ್ಟ್ ಮೀನ್ಸ್ ಅವರು ಒನ್ ಟು ಇಯರ್ ಆಯ್ತ ತಗೊಂಡು ಹ ಎರ್ಪಟ್ಟ ನು ಚ ಆ ಥರ ಹ್ಯಾಂಗ್ ಏನುೂ ಆಗಿಲ್ಲ ಫೋಟೋಸ್ ಮಾತ್ರ ಬಹಳ ಚೆನ್ನ್ ಬರ್ತಿದಾವೆ
ಹ
ಅವನ್ ನಾನ ಎಲ್ಲಿಗಾದ್ರೆ ಕಾಲೇಜಿಿಗೆ ಹೋದ್ರೆ ಅವ್ರದ ಮೊಬೈಲ್ ತಂಡೆ ಫೋಟೋಸ್ ತಗೋಣ ಜಾಸ್ತಿ.
ಹ ಟ್ರೆಂಡಿ ಇರೋದೆೇ ತಗೊಂಡ
ಹ್ಮ್ ಇವಾಗ ಏನ ಅಂದ್ರೆ ನೀವು ಹಿಂದಿನ ವರ್ಷದ್ದು ಈಗ ಹಿಂದಿನ ವರ್ಷನ ತರ ಇರುತ್ತಲ್ಲಾ ಫ್ ಆ ವರ್ಷನ್ ತಗೊಂಡ್ರೆ ಅಷ್ಟು ಯೂಸ್ ಇರಲ್ಲ ಇವಾಗ ಅಪ್ಡೇಟ್ ಆಗಿರುತ್ತಲ್ಲ ಆ ವರ್ಷನ್ಸ್ ತಗೋಬೇಕು
ಹ್ಮ್ ಹ್ಮ್
ಬೆಸ್ಟ್ ಅನ್ಸತದ ಇವಾಗ ಅರಂಡು ಅಷ್ಟ ತೊಕೊಂಡ್ ಏನ್ ರೇಟ್ ಇರಲ್ಲ ಹ ಅಲ್ಲ ಅರೌಂಡ್ ರೇ ಅಷ್ಟ ತೊಕೊಂಡ ಏನ್ ರೇಟ್ ಇರಲ್ಲ
ಹ್ಮ ಹ್ಮ್ ಅದೇ ಸ್ಯಾಮ್ಸಂಗಗೆ ತಗತೀನಿ ಬಡಿ
ಹ್ಮ್ ಸರಿ ಸರಿ ಹಾ ಸರಿ